ಸರಿನಾ ಅಲ್ಲಿ ಕೂತಿರ್ತೀನಿ ಅಪ್ಪು ಅಪ್ಪು ತಮ ಕೂತಿರ್ತೀನಿ ನಾ ಸರಿನಾ ಸರಿನಾ ಇವಾಗ ಎಲ್ಲಿದಿಯಪ್ಪ ಚೇತು
ಇಲ್ಲವನೇ.
ಹಾ ಲಾಕ್ ತಗಿಬೇಡ ಸರಿನಾ.
ಏನ?
ಲಾಕು ತಗಿಬೇಡ ಅ ಸೈಡ್ ಬಟನ್ ನಮಕದಲ್ಲ ಆ ಸೈಡ್ ಬಟನ್
ಹ ಅದ ಏನ್ ಅಮ ಕೇಳ ನಾನ ಅದೇನ ಅನ್ಕಿಲ್ಲ ಅದೇನ ಅಮ್ಕಿಲ್ಲ ಅಂತ ಅಂದಿ.
ಎಟತ್ಲೋದಾ
ಹಾ
ಎಟ್ತ್ಲೋದಾ
ಈಗ ಅಂದಿ ಈಗ ಬಂದ -
ಹಾ ತಿಂಡಿ ಮಾಡ್ದೆ.
ಇಲ್ಲ.
ಹಾ
ಈಗ ತಂದ ಬಂದ್ ಕುತೀನಿ.
ಅಲ್ಲಿ ಮಂದಿದ್ದ ಎಂತ ತಿಂಡಿ ಮಾಡ್ಕಬಾರಲಿಲ್ವಾ ಮಂದಿ
ಹ
ಹಾ
ನಾನೀ ಮಾಡಿಲ್ಲ.
ಮನ್ನಿಲ್ಲ ಯಾಕ ಮಾಡನಿಲ್ಲ.
ಮಂದಿ ಮಾಡಿದೋವ್ ಅಂಡೆನ ನಾನೇ ಊಟ ಮಾಡಿಲ್ಲ ಬಂದಬಿಟ್ಟು.
ಬಾಳು -
ಹ್ಮ್
ಬಾಳು -
ಮಾಮನ ಮಾಡಿದ.
ಮಾಡಿಲ್ವಾ?
ಅಯ್ಯೋ
ಇನ್ನೇನಪ್ಪಾ ಸಮಾಚಾರ -
ನೀನೆ ಹಳ್ಬೇಕು.
ಹಾ ನೀವೇ ಹೇಳ್ಬೇಕು.
ನಾ ಎನ್ ಹೇಳಿ ನೀನೇ ಹೇಳ್ಬೇಕು.
ನಾ ಏನ್ ಹೇಳಿ ಅಂದ್ರ ನೀ ಏನಾರ ಹೇಳು ಸ್ಕೂಲ್ ಸ್ಟೋರಿ.
ಹಾ
ಸ್ಕೂಲ್ ಸ್ಕೂಲ್ ಸ್ಟೋರಿ ಹೇಳು ಸ್ಕೂಲ್ ಯಾವಾಗ್ಲೇ ಓಪನ್
ಇನ್ನೊಂದ ವಾರ ಅದ್ನೆಲ್ಲಾ.
ಇನ್ನು ಒಂದು ವಾರ ಆದ್ಮೇಲ -
ಹಾ
ಹಾ
ಕೂಲಿ ವೆದರ್ ಒಂದ್ ರೆಂಚ್ ಹೇಳು. ರೇನ್ಸ
ನೀನ್ ಹೇಳ ಮೊದಲ
ನೀನ್ ಹೇಳ್ಬೇಕು ನಂಗ ಗೊತ್ತಾರ ನ್ಂತ ಹೇಳೋದು ಅಂದ್ರ ಹ ನಿಂಗ ಗೊತ್ತ ಕಣ ಳ ನೀ ನಿಜಾನ ಹೇಳೋವ್ರ ಏನ್ಸ ಸರಿನಾ ಈ ರೇಮಸ ನಿಧಾನವಾಗಿ ಹೇಳಬೇಕು ನೀನು ಹಾ ಹೇಳ
ನೀನ ಆಳ್ಬೇಕು
ನಂ ಗೊತ್ತಾ
ಗೋತಲ್ಲ
ಹ ನಂಗೇನ್ ಗೊತ್ತು ನಿಂಗ ಗೊತ್ತಿರೋದು
ಆ ತಮೇ ಬತ
ಆ
ಹ
ನಂಗ ನ್ ಗೊತ್ತು ನಿಂಗ ಗೊತ್ತಿರದು
ನಿಮ್ದು ಊಟ ನೋಡಕ್ಕ
ನಂಗೆೇನ್ ಗೊತ್ತ ಗೊತ್ತಿರಕ್ಕಪ್ಪ
ಮತ್ತ ಈಗ ಈಗ ಅಪ್ಡೇಟ್ ಮಾಡ್ತಾ ಕುತ್ಕದಿ ಅೇನು ಒದ ಗೊತ್ತಾ್ಬಿಟ್ಟದ
ಆ
ಅದೇ ಓದ್ದೇ ಗೊತ್ತ್ಬಿಡದ ಅನ್ೀ
ಹಾ ನಾಯ ಎಲ್ಲಿ ಓದಿದ್ದನು ಇನ್ ಅಕ್ಷ
ಹ
ನಿನ್ನ ಎಷ್ಟು ಹದಿದ್ದ ನಾನು ಕಮ್ ಓದಿರೋದು ಕಮ್ಮಿ ಓದಿರೋದು
ಕೇ ಹದೆ
ಹಾ
ಒಂದೆರ ನಮ್ಮ ಮಾಮತ್ ನ ಬುಕ್ಸ್ ಕೊಡ್ತೀನ ಹೋದು
ಆಯ್ತು ಕಪ
ಕನ್ನಡ ಜಾಸ್ತಿ ಗೊತ್ತವಾ
ಹಾ ಇಂಗ್ಲಿೀಷ್ ಬರ್ಲಾ ಕನ್ನಡ ಬರ್ತಕ್ಕಪ್ಪ
ಆಯದುು ಕನ್ನಡ ಅಂಬೇಡ್ಕರು ಮತ್ತೆ ಇದದುರ್ದದ
ಹಾ
ಅದ್ನ್ನ ಈಷ್ಟ ಕೊಡ್ತೀನಿ ಆ ಬುಕ್ಕ ಹೋ ದೊ
ಆಯ್ತು ಸರಿ ಗಸ್ಕೊಡು ಯಾವಾಗೀಸ್ಕೋಟೆ
ಹಾ
ಯಾವಾಗ ಈಸ್ಕೋಟೆ ಇನ್ನುೂ ಹಾಗೆ ಇಲ್ಲ ಮಾತಾಡ್ಕಂತ ಹ ಮಾತಾಡಿ
ಹ ಊಟ ಮಾಡ್ದೆ
ಹಓ ಮಾಡ್ತವ ಈಗ
ಅಲೋ
ಹ್ಮ ಹ ರ್ತ
ಹ್ಮ
ಹ್ಮ್
ಊಟ ಮಾಡ್ದೆ
ಊಟ ಮಾಡಿಲ್ಲ ಇನ್ನುೂ ಮಾಡ್ಬೇಕು ಇನ್ನು ಬೆಳಿಗ್ಗೆ ತಿಂಡಿ ಏನ್ ಮಾಡ್ದ
ಹ್ಮ್
ಆ
ಮಾಡಡ್ನಲ್ಲ
ಏನ್ ಮಾಡ್ದ
ಯಾವದರಳನ್ನ ಹೋಳ್ತಿರೋದು
ಎಲ್ಲಿಗೆ
ಬೆಳಗೆ ಮಾಡಿಲ್ಲ
ಹ್ಮ್ ಏನ ಮಾಡ್ಬೇಡ ಫೋನ್ ಫೋನ್ ಇಟ್ಗ ಮಾತಾಡು ಇನ್ ಐದ್ ನಿಮಿಷ
ಹ್ಮ್
ಸರಿ
ಹ್ಮ್
ಹ್ಮ್ ಹಾಗಾದ್ರೆ ಸ್ಕೂಲು
ಸ್ಕೂಲ್ ಇಲ್ಲಂದು ಅರಾದ್ಮೇಲೆ ಅದ
ಹಾ ಊರಿಗೆ ಹೋಗಿರ್ನಿಲ್ವಾ ನು ಊರಿಗೆ ಹೋಗ್ನಿಲ್ವದ
ಹ್ಮ ಹ್ಮ
ಹಲೋ
ಆ
ಊರ್ಗೋಗೇನಿಲ್ವಾ
ಅವಂಗಿಂತ ಫೋನ್ ಮಾಡೋನು ನಾ ಅಪ್ಪುನ್ನ
ಈಶ್ವರ ಮೇವಿಗೆ ಫೋನ್ ಮಾಡ್ಬೇಕ
ಮಾಡಪ್ಪ
ಹಲೋ
ಫೋನ್ ಮಾಡಪ್ಪಾ ಫೋನ್ ಮಾಡತು ವಾ ಯಾಕ ಮಾತಾಡ ಮಾಡಾಕ ಮಾತಾಡದಿಕಂಬಳು
ಹ
ಯಾರ್ಗ ಫೋನ್ ಮಾಡ್ತಾರದು
ಹೆಲೋ
ಹ ಹೇಳ್ತಿ ಮತ್ತ ಈರೋಗಿ ಈಗ ಒಂದ ಹ ನಿಮಸ ಬೇಕ್ತ ತೀರ ಹುಟ್ಟಿದ್ದೀನ ಏನ್ ಮಾಡಕದು
ಆಕ ಮಾಡಾರು ಒಂದು ಗಂಟೆೆಯ ಹಲ ಮ ಏ ದ ಮೂವತ್ ಹ್ಮ್ ಹ್ಮ ಹ ಎ
ಹ್ಮ ಹ ಕಳೆ ನಕ ಆ ಹ್ಮ್ ಹ ಹಲೋ ಅಲಾ
ಹಲೋ ಹಲೋ ಹಾ ಕೇಳಳ್ ಕಳ್ಸುತ್ತ ಕೇೇಳಳ್ಸುತ್ತ ನೀನ್ ಏನ್ ಮಾಡ್ತೀರಿ ಯಗಾರ
ನಾ ಕೂತೀನಿ
ಹ್ಮ್ ಬಂದೇವಾಗಾಮ
ಎಡಿ ಎಲ್ಲಿಗೆ ಹೋಗ ಮುಂದಿತ ಹ
ಬಂದ ಯ ಭ ಬಂದೆಯ
ಬರಲ ಏನ್
ಹಾ
ಬತ್ತ ಬತ್ತನಂದ
ಹ್ಮ್ ಅಲ್ಲೇ ಕೂತಿರು ಬೇಡಕ ಬರ್ಬೇಡ
ಸರಿ ಸರಿ ಇನ್ನ ಎಷ್ಟಸ
ಇನ್ನು ಇನ್ನ ಎರಡು ನಿಮಿಷ ಆದದ ಇನ್ ಎರಡ್ ನಿಮಿಷ ಆದ್ಮೇಲೆ ಕಟ್ ಮಾಡದೆ ಕಾಲ್ನ
ಇನ್ನು ಎರಡು ನಿಮಿಷ ಅಲ್ಲ
ಹ್ಮ್ ಗೊತ್ತಾಯ್ತ ನಿಂಗ
ೈಮ ನೋಡ ನಲ
ಹ್ಮ್
ಅಲೋ
ನಿಮ್ ಚಾರ ಕಣ
ಏನ
ಇನ್ನೊಂದ್ ನಿಮ್ಸ ಆದದ ಅಷ್ಟೇ
ಇನ್ನೊಂದು ನಿಮಿಷ ಇದ್ದು
ಹ್ಮ್
ಈ ಎಲ್ಲ ಆಯ್ತದೆ ಹಾಂ
ಇಲ್ಲೇ ಕುತಿನಿ ಬಾಲ ತಂಪ,
ಹಾ ಬರ್ತೀನಿ.
ಗಾಡಿ ಮೇಲೆ ಕೂತಿಲ್ವ ಅಲ್ಲಿ.
ಹ್ಮ ಕೂತಿದೆ.
ತಿಂಡಿ ಮಾಡ್ದ ಬೈಂದಿ ಅಲ್ ನೀನು ತಿಂಡಿ ಮಾಡ್ಕೊರ್ಬೇಕ್ತಾನೆ ಒಂಚೂರು.
ಹ ಎಂಥಕೆ ಈಸ ಹ್ಮು ಇಸು,
ಯಾರಾರು,
ಏ ಅವಣ್ಣನ್ ಮಾತಾಡ್ಸ್ತಲ,
ಹಾ,
ನಾವ ಅಲ್ಲ,
ಅವನಿಯಾ, ಆ,
ಹಾ,
ಹ್ಮ್.
ಇನೇನು.
ಆ,
ಇನ್ನೇನಂದಿ.
ಇನ್ನೇನ ಹೇಳ್ಬೇಕುವ ನೀನೇ.
ನೀನು ನಾನೇನ್ ಹೇಳಿ
ಈಗ ಕಟ್ಟ್ ಮಾಡ್ತೀನಿ.
ಹಾ,
ನೀನು ಕಟ್ ಮಾಡ್ಬೇಡ. ಇನ್ನೊಂದ ಸಲ ಫೋನ್ ಮಾಡ್ತೀನಿ ಎತ್ತು.
ಹಾ,
ಸರೇ ಹಾ ಸರಿ,
ಸರಿ.